ಹಲೋ ಆರಾಮ
ಹಾ ಆರಾಮ್ ನಡ್ಪಳ ನೀನ್ ಆರಾಮಿದೀ
ಹ್ಮ್ ನಾನ್ ಆರಾಮ್ಪ್ಪ ಊಟ
ಹಾ ಊಟ ಆಯ್ತು ಈಗಂದ ಎಷ್ಟು ನಾಷ್ಟ ಮಾಡಿದ್ದೀನಿ ನೋಡಪಾ ನೀನು
ಹ್ಮ್ ನಾಷ್ಟ ನಾ ನಮ್ದ ನಾಷ್ಟ ಐತಿನೆಗ ಜಸ್ಟ್ ಇದ ಕಖಾಲಿಗತ್ತು ನಾಷ್ಟ ಖಾಲಿ ಆಗತ್ತುನ ಮಾಡ್ಸಿದ ಮತ್ತ
ಹಾ
ಹ ನಗ ಮಾಡಿದ ಎಷ್ಟು ಮೊಸರು ಮೊಸರು ತಂದಿದ್ದೆ
ಮೊಸರು ಪಾಕ ತಂದಿದ್ರಾ
ಹ್ಮ್ ಅದ ನಷ್ಟ ಒ್ಸತಿ ಒ್ಸತಿ ಮಾಡಿದ್ರವ ನಾಟ ಸ್ವಲ್ಪ ಯಾಕ ಒತ್ತಿದಂಗ ಇತ್ತ ಹ್ಮ್ ಏನ ಸಿದ್ಧ ಮಾಡ್ಸಿದ್ಯಾ ಅದು ಚೆನ್ನಾಗಿತ್ತು ಮತ್ತ ಅದ ಮಸರು
ಹಾ ಮಸೂರ್ ತಿನ್ಬೇಕೇರೀ ಮನುಷ್ಯ ಮಸೂರು ತಿಂದ್ರ ಎಲ್ಲ ಒಳ್ಳೆದ ಇದು ಆರೋಗೋಗ್ಯಾಗ ಒಳದು
ಕರೆಕ್ಟ್ ಅದು ಮೊಸರಣ
ಹ ನಾನು ಕೂಡ ಡೈಲಿ ಮೊಸರು ತಿಂತೀನಿನೋಡಿ ನಮ್ದು ಇಪ್ಪತ್ತ ಎಮ್ಮೆ ಇದೆ
ಹ್ಮ್
ಅದು ಎಮ್ಮೇದೆ ಆಲ ಮೊಸರು ಮಜ್ಜಿಗೆ ತುಪ್ಪ ಎಲ್ಲರೂ ಕೂಡ ತಿಂತೇನೆ ನೋಡಿ ನಾನು ಡೈಲಿಯಾಗಿ ಅದ ಹೇಗೆ ನನಗೆ ಯಾವ್ದ ರೋಗ ಇಲ್ಲ ಇನ್ನಾದ್ರುಾದ್ರರು ಐವತ್ತ ಎಟು ಜ ಇದೆ ಅ್ರ ಕೂಡನಗೆ ಯಾವದಾದ್ರು ರೋಗ ಇಲ್ಲ
ಐವತ್ತೆಂಟ ವಸನಕ್ಕಾ ಹ
ಹೌದು
ಹ್ಮ್ ಹ್ಮ ಬ್ರ ನೀವ ನೀವೇ ತಿಂತ್ರ ಮತ್ತ ಮಂದಿಗೆ ಮಾರ್ತ್ ಹ್ಮ್ ಹ್ಮ್ ಮೇಂಟೆನೆನ್ಸ್ ಹೆಂಗದೆ ಎಷ್ಟು ಹೆಮ್ಮಿಗಳದಾವ ಎಷ್ಟ ದಿನ ಹಾಲ್ ಕೊಡತವ
ಏನು
ಎಷ್ಟ ಎಮ್ಮೆಗಳವಾವ್
ಮೊದ್ಲು ಈಗ ಮೂವತ್ತಿದ್ದು ಈಗ ಎಂಬತ್ತಾಗಿದ್ದಾವ ಈಗ ಯಾಕಂದ್ರೆ ಮೊನೆೆ ತಂದೆ ಈಗ ಬಿಸ್ನೆಸ್ ಎಲ್ಲ ಚಲ ನಡತಾ ಇದದೆಲ್ಲ
ಹ್ಮ್ ಹ್ಮ್
ಹಂಗಂತೇಳಿ ಈಗ ಎಂಬತ್ ಎಮ್ಮೆ ಆಗಿದ್ದಾವೆ ಟೋಟಲ್ ಆಗಿ ಎಂಬತ್ತು ಎಮ್ಮ ಎ ಇದ್ದಾವೆ ಎಂಬತ್ತ ಎಮ್ಮ ಅಲ್ಲಿ ಈಗ ಪ್ರರ್ಸೆಂಟ್ ಆಗಿ ಅಂದ್ರೆ ಒಂದು ಐವತ್ತ ಎಮ್ಮೆ ಹಾಲ್ ಕೊಡ್ತವೆ
ಹ್ಮ್
ಇನ್ನೊಂದು ಮೂವತ್ತ ಎಮ್ಮೆ ಅದು ಗಂಡು ಎಮ್ಮೆ ಇದಾವೆ
ಹೌದ ಆ ಒಂದ್ ಡೇ ಮಿ ಎಷ್ಟ ಕೂಡ ತಾಲ್ ಒಂದ ದಿನಕ್ಕೆ
ಒಂದನಕ್ಕೆ ಏನಿಲ್ಲ ಅಂತಂದ್ರೆ ಹಪ್
ಒಂದಿನಕೆ ಹತ್ತು ಲೀಟರ ಕೊಡ್ತ
ಹಂದಿನಕ್ಕೆ ಹತ್ತು ಲೀಟರ್ ಹಾಲ್ ಕೊಡ್ತದೆ ಒಂದು ಎಮ್ ಎ ಅಂದ್ರೆ ಐವತ್ತು ಎಮ್ ಎಗೆ ಎಷ್ಟ ಆಯತು ಐನೂರು ಲೀಟರ್
ಹ್ಮ್ ಐದನೂರು ಲೀಟರ್ ಎಂಟು ಎಷ್ಟ ಐತ ಒಂದು ಲೀಟರ್ ಎಣ್ಣೆ ಒಂದ್ ಒಂದ್ೆಟ್ರ ಅಾಲಿಗೆ ಎಷ್ಟ ಐತೆ
ಒಂದ್ ಲೀಟರ್ ಹಾಲಿಗೆ ನಂಬಲ್ಲಿ ನೂರು ರೂಪಾಯಿ ಇದೆ
ನೂರ್ ರೂಪಾಯಿ
ನೂರ್ ರೂಪಾಯಿ
ನೂರು ರೂಪಾಯಿ ಅಂತ ಅಂದ್ರೆ ಒಂದ್ ದಿನಕ್ಕೆ ಎಷ್ಟಾಯ್ತು ಹತ್ತು ಸಾವಿರ ಆಯ್ತು ಐದು ಸಾವಿರ ಅಲ್ಲಿ ಇಂಟು ನೂರು ರೂಪಾಯಿ ಅಂತಂದ್ರೆ ಐದ್ನೂರು ಇಂಟು ಐವತ್ತು ಸಾವಿರ ಆಗತ್ತಾ
ಹಾ ಐವತ್ತು ಸಾವಿರ ಹಾ ಐವತ್ತು ಸಾವಿರ ಆಗುತ್ತೆ
ಐವತ್ತು ಸಾವಿರ ಆಯ್ತ ಸುದ್ದ
ಹ್ಮ್ ಐವತ್ ಸಾವಿರ ಆಗುತ್ತಲ್ಲ ಐವತ್ ಸಾವಿರದಲ್ಲಿ ಒಂದು ಏನನಂತಂದ್ರೆ ಒಂದು ಹತ್ತು ಸಾವಿರ ಅದಕ್ಕೆ ಮೇವಿಗ್ ಆಯ್ತು ಮೇಸ್ಕೊಂಡ್ ಬರ್ಲಕ್ ಆಯ್ತು ಮತ್ತೆ ಅದು ಹಾಕ ಇದು ಅರಿಗೆ ಆದಕೆ ಆರೋಗ್ಯ ಕಾಪಾಡಕೊಳ್ಳೋದಾಯ್ತು ಮತ್ತೆ ಅದಕ್ಕೆ ಹುಲ್ಲ್ ತಗ ತಗೊಂದು ಹಾಕ್
ಹ್ಮ
ಮತ್ತೆ ಏನಂತಂದ್ರೆ ಅದಕ್ಕೆ ಏನನಾ ಗೊಬ್ಬರ ಅದು ಇಡುತ್ತಲ್ಲಾ ಅದು ತೆಗೆದು ಹಾಕ್ಬೇಕಲ್ಲ ಅದು ಕೂಡ ಹಾಕೋರಿ ಆಳ್ ಮಕ್ಳಿಗೆ ಇಡ್ಕೊಂಡೀನಿ ನಾನೀಗ ಆಳುಗಳಿದಾವೆ ಅವ್ರಿಗ್ ಕೂಡ ಕೊಡ್ಬೇಕು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಹೋಗುತ್ತದೆ
ಹ್ಮ್ ಹ್ಮ್ ಹೌದ
ಮತ್ತೆ ಮೇಸ್ಕ್ಯಾಂದ್ ಬರ್ಬೇಕಲ್ಲ ಅದಕ್ ಹೋಗಿ ಹೊರಗಡೆಗೆ
ಹ್ಮ್
ಹಾ ಇಪ್ಪತ್ ಸಾವಿರ ಹೋಗುತ್ತ ಏ ಒಂದು ಏನ್ ಒಂದ ತಿಂಗಳಾಗ್ ಏನಿಲ್ಲ ಅಂತಂದ್ರೆ ಒಂದ ದಿನಕ್ಕೆ ಏನಂದ್ರೆ ಮೂವತ್ ಸಾವಿರ ಉಳಿತಿ ನೋಡ್ ಎಲ್ಲಡ್ ಖರ್ಚಾಗಿ
ಮೂವತ್ತು ಸಾವಿರ
ಹ್ಮ್ ಮೂವತ್ ಸಾವಿರ
ಹ್ಮ್ ಹ್ಮ್ ಚೆನ್ನಾಗ ಆಯ್ತಲ್ಲ ಮತ್ತ ಅಷ್ಟ ಅಂತಪ್ಪ ಅಂತಂದ್ರೆ ಒಂದ್ ದಿನಕ್ ಮೂವತ್ ಸಾವಿರ ರೂಪಾಯಿ ಯಾರ್ ದುಡಿತಾರೆ ಇವಾಗ ಒಂದ್ ದಿನಕ್ ಒಂದ್ ತಿಂಗ್ಳಿಗೆ ಮೂವತ್ ಸಾವಿರ ರೂಪಾಯಿ ದುಡ್ಯಾರ ಅವ್ರ ಇವಾಗ
ಹೌದ ಹೌದು ಬರೇ ಅದು ಹಾಲಿಂದ ಬರೇ ಹಾಲಿಂದ್ ಅಷ್ಟೇ ಅಯ್ತ್ ಅದು ಈಗಿನ್ನ ನಾನು ಮಜ್ಜಿಗೆ ಮಾಡಿ ಮಜ್ ಜಿಗಿ ಮಾಡ್ತೀವಿ ಬ್ಯಾಸ್ ಗೆಯಲ್ಲಿ ಆರು ತಿಂಗಳ ಎರಡು ಮೂರು ತಿಂಗ್ಳಾ ಮತ್ತೆ ಮೊಸರು ಕೂಡ ಮಾರ್ತಿವಿ ಮತ್ತೆ ಇದು ತುಪ್ಪ ಇದು ತುಪ್ಪ ಗೊತ್ತಿಲ್ಲ ಅಲ್ಲ ತುಪ್ಪ ಎಷ್ಟು ತುಟ್ಟಿದೆ ಅಂತೇಳಿ
ಹಾ ತುಪ್ಪ ಗೊತ್ತು
ಆಹ ತುಪ್ಪಾನ ಕೂಡ ಮಾರತಿವಿ ಈಗ ಎಲ್ಲಟ್ಟು ಕಲಿತು ನಾವು ನಮ್ಗೆ ಎಲ್ಲಟ್ಟು ಅದು ಏನ ಇದೆ ತುಪ್ಪ ಮಾಡೋದು ಬಂತು ಅದು ಮಾಡೋಕ ಸಾಮಾನ ಗೀಮನ್ ಏನಿದೆ ಎಲ್ಲಟು ಮಾಡಿ ಪ್ಯಾಕ್ ಮಾಡಿ ಮಾಡರು ಮಾಡಿದ್ರಿ ಎಷ್ಟ ಷ್ಟು ಉಳಿತದಂತಂದ್ರೆ ಅದು ಬರೋದು ಖರ್ಚು ಇರೋದು ಎಲ್ಲಟ್ಟು ತೆೆಗೆದು ಉಳಿಯೋದು ಏನಂತಂದ್ರೆ ಒಂದ್ ದಿವ್ಸಕ್ಕೆ ಏನಂತಂದ್ರೆ ಎರಡ್ ಲಕ್ಷ ಉಳಿತ ನೋಡಿ
ಎರಡು ಲಕ್ಷ
ಎರಡು ಲಕ್ಷ ಉಳಿಯುತ್ತದೆ ಎರಡು ಲಕ್ಷದಲ್ಲಿ
ಎಷ್ಟು ಒಂದ ಒಂದ ತಿಂಗಳಿಗೆ. ಕ ಅಂದನಕ.
ಒಂದ್ ದಿನ ಕೇಳ್ತಾ ಇರೋದು ನಾನದು.
ಹ್ಮ್.
ಒಂದ್ ದಿನಕ್ಕೆ ಎರಡ್ ಲಕ್ಷ ಉಳತದೆ.
ಹ ಬಾಳ ಅಮೌಂಟ್ ಅಮೌಂಟ್ಿಗೆ ಕಗಳಿಸಿರ್ಬೇಕು ಬ್ಯಾಂಕ್ನ್ಾಗ. ಹೊರ್ದ ಸಿ. ಬ್ಯಾಂಕ್ ತುಂಬಾ ನಿಮ್ ರೊಕನ್ ಇರ್ಬೇಕ ಬ್ಯಾಂಕ ತುಂಬಾ.
ಹೌದು ಈಗ ಬ್ಯಾಂಕ್ ನಲ್ಲಿ ಅದು ಏನೋ ಲಿಮಿಟ್ ಇದೆ ಅಂತೆ ಈಗ ಒಂದು. ಎಷ್ಟ. ಂದ್ರೆ ನಮ್ ಬ್ಯಾಂಕ್ ನಲ್ಲಿ ಈಗ ಒಂದು ಇಪ್ಪತ್ ಲಕ್ಷ ಕೋಟಿ ಇಟ್ಟಿದೀವಿ ಅಲ್ಲಿ ಬ್ಯಾಂಕ್ ನಲ್ಲಿ. ಅದು ಲಿಮಿಟ್ ಆಗಿಬಿಟ್ಟಿದೆ ಅಂತೆ ಅಷ್ಟೇ ಇನ್ನು ಮುಂದೆ ಇಡ ಇಡಕ್ ಹೋದ್ರೆ ಅದು ತಗೋಲ್ಲಂತ ಅಂತಿ ಇನ್ನೊಂದು ಬೇರೆ ಬ್ಯಾಂಕಿಗೆ ಅಪ್ ಇ ಪಾಸ್ಬುಕ್ ಮಾಡ್ಸೀಿವಿ ಈಗ. ಅಲ್ಲಿ ಒಂದು ತಗೋಬೇಕೀಗ ಇಡ್ಬೇಕು.
ಎಲ್ಲ ಬ್ಯಾಂಕ್ ತೋಮಾನ ನಿಮ್ದು ಡೆಬಿಟ್ ಕೊಡಿ ಹಾಗ.
ಹೌದು ಈಗ ಬ್ಯಾಂಕಿನ ಮೇಲೆ ಕೂಡ ನಮಗೆ ಭರವಸೆ ಬರ್ತಾ ಇಲ್ಲ ರೀ ಯಾಕಂದ್ರೆ ಈಗ ಬ್ಯಾಂಕ್ ಎಲ್ಲಿ ಮದ್ ಮುಚ್ಚಯತಂದ್ರೆ ನಮ್ದು ಏನಿದೆಲ್ಲಾ ದುಡ್ಡು ಎಲ್ಲಾ ದುಡ್ಡು ಮುಣಗ ಹೋಗಿಬಿಡ್ತಾವ ಅಂತೇಳಿ ನಾವ್ ಏನ್ ಮಾಡತವಿ ಅಂತಂದ್ರೆ ಅದು ಹೊಲಗಳು ತಗೋದು ಪ್ಲಾಟ್ ಗಳನ್ನು ತಗೋದು ಮಾಡಕತ್ತಿದೀವಿ ಈಗ.
ಕವಾಗ ನೀನು ಬ್ಯಾಂಕ್ ನಲ್ಲಿ ದೊಡ್ಡು ವಡಗಬೇಕಂತಂದ್ರೆ ಗೌರ್ಮೆಂಟ್ ಅಥಾರಿಟಿ ಬ್ಯಾಂಕ್ ಇರ್ತಾವಲ್ಲ ಅದ್ರಲ್ಲಿ ಇಡಬೇಕು ಬ್ಯಾಂಕ್ ಮುಚ್ಚ ಹೋದ್ರ ನನ್ ಆಮೇಲೆ ಪೇ ಮಾಡ್ತಾವ ಗೌರ್ಮೆಂಟ್ ಅಥಾರಿಟಿ ಬ್ಯಾಂಕ್.
ಗೌರ್ಮೆಂಟ್ ಅಥೋಟಿ ಬ್ಯಾಂಕ್ ಗಳು ಬಂತಂದ್ರೆ ನಮಗೆ ಹೋಗೋಕ್ಕೆ ಬರಕ ಅದು ದೂರ ಇದೆ ನಮ್ಗೆ ಗವರ್ಮೆಂಟ್ ಅ ಅಥೋಟಿ ಬ್ಯಾಂಕ್ ಗಳು ಮತ್ತೆ ಎಲ್ಲಿ ನಮ್ಗೆ ದಾರಿಯಲ್ಲಿ ಹೋಗಬೇಕಾದ್ರೆ ಯಾರಾದ್ರರು ಕಳ್ಳರು ಏನಾದ್ರರು ಮಾಡಿದಿದ್ದಾರೆ ಏನಂತ ಅಂತ ಹೇಳಿ ನಾವು ಇಲ್ಲೇ ನಮ್ಮ ಊರಲ್ಲಿ ಒಂದು ಸಣ್ಣ ಬ್ಯಾಂಕ್ ಇದೆ. ಅದೇ ಬ್ಯಾಂಕ್ಿನಲ್ಲಿ ಇಡುವುದು.
ಮತ್ತೆ ಮತ್ತೆ ಮನೆ ಮನೆ ಅಷ್ಟು ಎಷ್ಟು ಕೋಟಿಗ ಕಟ್ಬಿಟ್ಟು ಕಡಿಸಿದರ ಮನೆ.
ಮನೆ ಒಂದು ಐವತ್ತು ಕೋಟಿ ಇದಿದೆ ಮನೆ.
ನತ್ತು ಕೊಟ್ಟೀ ಅದಕ್ಕೆ ಮನೆ ಅನಲ್ಲ ಬಂಗ್ಲೆ ಅಂತಾರೆ ಬಂಗ್ಲೆ ಬಂಗ್ಲೆ.
ಹಾ ಇಲ್ಲಪ್ಪಾ ನಮ್ಮಲ್ಲಿ ಏನ ಕ್ಯಾಾಜುವಲ್ ಆಗಿ ಅಂತು ಐವತ್ ಕೋಟಿ ಐವತ್ತು ಕೋಟಿ ಒಂದೇ ಮನೆ ಇಲ್ಲ ಅದು ಐವತ್ ಕೋಟಿ ಬರೀ ಇದೈತ ಅದು ಮನೆ ಕಟ್ಟದಯ್ತತ್ತು ಮತ್ತೆ ಮುಂದೆ ಅದು ಫಾರ್ಮ ಫಾರ್ಮ್ ಮಾಡಿದೀವಿ ನಾವು.
ಹಾ ಫಾಮ್ ಹೌಸ್.
ಫಾರ್ಮ್ ಫಾರ್ಮ್ ಮಾಡಿವವಲ್ಲ ಅದಕ್ಕೆ ಐವತ್ತು ಕೋಟಿ. ಮತ್ತೆ ಇದು ಆ ಎಮ್ಮೆಗಳಿಗೆ ಎಲ್ಲರಿಗೆ ಏಕ್ಕೆ ಸಡ್ಡು ಗಿಡ್ಡೆ ಅದು ನಿರ್ಮಾಣ ಮಾಡೋಕ್ಕೆ ಒಂದು ಎಷ್ಟ ಅಂದ್ರೆ ಮೂವತ್ತು ಕೋಟಿ ಹೋಗಿದೆ. ಹ ಅದಕ್ಕೆ ಎಮ್ಮೆಗಳಿಗೆ ಏನಿದೆ ಅಂದ್ರೆ ಅದಕ್ಕೆ ಎಮ್ಮೆಗಳಿಗೆ ಸರಿಯಾಗಿ ಗಾಳಿ ಬೇಕು ಎ ಸಿ ಎಸ ಕೂಡ ಹಚ್ಚುವಿನಾವು ಎಮ್ಮೆಗಳಿಗೆ ಎಸಿ ಫ್ಯಾಾನ. ಕೂಲರು.
ಹ ಹಾ.
ಮತ್ತೆ ದಿನಕ್ಕೆ ಏನಂತಂದ್ರೆ ಅದಕ್ಕೆ ಫ್ರೆಶ್ ಆಗಿರತಕ್ಕಂಥ ಹುಲ್ಲನ್ನೇ ಮಾತ್ರ ಅದಕ್ಕೆ ನಾವು ಸೇರಿಸ್ತೀವಿ ತಿನ್ನಿಸ್ತೀವಿ ಇಲ್ಲಾಂತಂದ್ರೆ ಅದು ಚೆನ್ನಾಗಿ ಹಾಲು ಕೊಡೋುದಿಲ್ಲಲ್ಲ ಅಂದಾರೆ.
ಹ್ಮ್ ಅದ ನೀಜನೆ ಬೀಡು. ಯಾವಾಗಲ ಪ್ರೆಸ್ತಗರು ಆರ ಇರ್ಬೇಕಾಗ್ತದೆ
ಹೌದು ಈಗ ಏನಿದೆ ನಮ್ದು ಹೊಲ ಇದೆಯಲ್ಲ ಒಂದು ಮುನ್ನೂರ್ ಮುನ್ನೂರ್ ಎಕರೆ. ಮುನ್ನೂರ ಎಕರೆ ಕೂಡ ಅದರಲ್ಲಿ ಏನುೂ ಕೂಡ ಆಗ್ಲಿಲ್ಲ ಬರೀ ಅದು ಹುಲ್ಲಿನ ಬೀಜಗಳಗಳನ್ನು ಹಾಕಿವಿ ಹುಲ್ಲಿನ ಬೀಜ ಹಾಕಿ ಏನ್ ಮಾಡ್ಿವವಿ ಅಂದ್ರೆ ಅದು ಹೊಲ್ಲ ತುಂಬಾ ಪೂರಾ ಹುಲ್ಲ ಬೆಳೆಸಿಬಿಟ್ಟಿವವಿ ನಾವೀಗ. ಹ ಅಲ್ ತುಂಬಾ ಹಲ್ಲೇ ಬಿಡಿಸಬಿಟ್ಟುಲ್ಲ ಅ ಏನ್ ಮಾಡ್ತೀವಿ ಅಂದ್ರೆ ಮಾಡಳ ಮಕ್ಕಳು ಏನ್ ಮಾಡ್ತಾರ ಅಂತಂದ್ರೆ ಅದನ್ನು ಎಮ್ಮೆಗಳನ್ನು ಎಲ್ಲಾ ಹಟ್ಟುಗಳನ್ನು ಮುಂಜಾಲೆ ಹಾಲು ಹಿಂಡಿದ ತಕ್ಷಣನೇ ಒಂದು ಅರ್ಧ ಇನ್ನೊಂದ ಒಂದ್ ತಾಸ ಬಿಟ್ಟು ಅವರು ಕೂಡ ರೆಡಿಯಾಗಿಿ ಅದ ಎಲ್ಲಾ ಎಮ್ಮೆಗಳನ್ನು ಒಡ. ಬಂದು ಸೀದ ಹೊಲಕ್ಕೆ ಹೋಗ್ತಾರೆ. ಹತ್ತು ಗಂಟೆ ಒಂದು ಹನ್ನೊಂದು್ ಗಂಟೆ ಹೋಗ್ತಾರೆ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಹನ್ನೊಂದು್ ಗಂಟೆಯಿಂದ ಒಂದು ಅರೆ ಮಠ ಅದಕ್ಕೆ ಅದೇ ಏನು ನಮ್ಮ ಹೊಲದಲ್ಲಿ ಬೆಳೆಸ್ತಿರತಕ್ಕಂತ ಹುಲ್ಲನ್ನು ತಿನ್ನಿಸ್ತಾರೆ ಅದು ಹುಲ್ಲುನ್ನು ತಿನ್ನಿಸ್ತಾರೆ ಎಷ್ಟು ಅಂದ್ರೆ ಒಂದು ಒಂದರ ಮಠ ತಿನ್ನಿಸ್ತಾರೆ. ಸ ಒಂದ ಮಂ ತಿನ್ಸುದ ಆದ್ಮೇಲೆ ಮತ್ತ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಗಂಟೆಗೆ ಮತ್ತೆ ಒಡ್ಗೊಂಡ್ ಬರ್ತಾರೆ ಮನೆ ಕಡೆಗೆ ಫಾರ್ಮ್ ಕಡೆಗೆ ಆ ಎಮ್ಮ ಎ ಫಾರ್ಮ್ ಕಡೆಗೆ. ಎನ್ ಫಾರ್ಮ್ ಕಡೆ ಒಡಕ ಬಂದು. ನೀ ಮಾಡ್ತ ಅದಕ್ಕೆ ನೀರು ಕುಡಿಸ್ತಾರೆ ಒಂತ. ಸಲ. ಚನ್ನೇಗಿ.
ಹೌ ದ.
ನೀರ್ ಕುಡಿಸಿಿ ಅವರು ಆಳ್ ಮಕ್ಳು ಇರ್ತಾರಲ್ಲಾ ಹತ್ ಇಪ್ಪತ್ ಮಂದಿ ಇದ್ದಾರೆ ಈಗ ಆಳ ಮಕ್ಕಳು ಅವರೆಲ್ಲರೂ ಕೂಟ ಊಟ ಮಾಡ್ತಾರೆ ಒಂದ್ ಗಂಟೆಗೆ.
ಹ ತುಂಬಾ ಜಾಸ್ತಿ ಇದಾನೇ ಇದಾರೆ ಯಾವ್ಮಕ್ಳು
ಹಾ ಇಪ್ಪತ್ ಮಂದ ಇದ್ದಾರೆ ಅವರು ಏನ್ ಮಾಡ್ತಾರ ಅಂದ್ರೆ ಈಗ ಎಲ್ಲ ಆಕಳಿಗೆ ನೀರು ಎಮ್ಮಿಗಳಿಗೆ ನೀರುಲ್ಲ ಕೂಡಿಸಿ ಮತ್ತೆ ಒಡ್ಗೊಂಡ್ ಹೋಗ್ತಾರೆ ಮತ್ತೆ ಒಡ್ಗೊಂಡ್ ಹೋಗಿ ಐದು ಆರವರೆಗೆ ಬರ್ತಾರೆ ಮತ್ತೆ ಬರ್ರೆ ಆರವಗೆ ಬಂದೇ ಆಯ್ತು ಅವದ ಕೆಲಸ ಮುಗೀತ ಅಷ್ಟೇ ಒಡಕೆ ಹೋಗೋದು ನಸೋದು ಮತ್ತೆ ಬರೋದು ನೀರು ಕುಡಸೋದು ಮತ್ತೆ ಕಟ್ಟಾಯಡೋದು ಅಷ್ಟೇ ಕೆಲಸ ಅವರದು ಮತ್ತೆ ಬೇರೆ ಇನ್ನ ಇನ್ನೊಂದ ಇಪ್ಪರು ಇಪ್ಪ ಇಪ್ಪ ಆಳ ಮಕ್ಕಳ ಏ ಮಾಡ್ತಾರೆ ಅಂದ್ರೆ ಅದು ಏನ ಇರುತ್ತದ ಅಂದ್ರೆ ಹಾ ಹಾ ಹಾಲನ್ನು ಹಿಡುತ್ತಾರೆ ಮುಂಜೆಯಲ್ಲಿ ಹಾಲು ಹಿಂಡುತ್ತಾರೆ ಸಂಜೆ ಕಡೆಗ ಕೂಡ ಹಾಲು ಹಿಡುತ್ತಾರೆ ಹಾ ಮತ್ತೆ ಈಗ ಆಲ್ಂಡರ್ ಕಡೆಕ್ದ್ರಲ್ಲ ಮತ್ತೆ ಮೇಸೂರು ಕಡಕ್ ಆದ್ರ ಮತ್ತೆ ಅದ ಏನು ಗೊಬ್ಬರ ಹಾಕಿರ್ತದಲ್ಲ ಆ ಗೊಬ್ಬರವನ್ನು ತೆಗೆಕ್ ಕೂಡ ಒಂದ್ ಇಪ್ಪತ್ ಮಂದಿ ಆಳ್ ಮಕ್ಳಿಗೆ ಇಟ್ಟಿದ್ವಿ ನಾವು
ದೊಡ ಮಕ್ಕಳ ತಾನ ಎತ್ತ ಪನ್ನಂದ ಸಣದಲ್ಲ
ಹೌದು ಇಪ್ಪತ್ತು ಜನ ಅದು ಎಮ್ಮೆ ಅದು ಎಮ್ಮೆ ಹಾಕಿರ್ತಕ್ಕಂತ ಗೊಬ್ರವನ್ನು ತೆಗೆದು ಒಂದ ಸೈಡ್ ಹಾಕ್ತಾರೆ ಮತ್ತೆ ಆ ಗೊಬ್ಬರ ಇದೆಯ ಅಲ್ಲ ಆ ಗೊಬ್ಬರ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ವ ಅದ ಗೊಬ್ಬರನು ಕೂಡ ನಾವು ಮಾಡ್ತೀವಿ ಲಕ್ಷಾನ್ಗಟ್ಲೆ ದುಡ್ಡಿನಿಂದ
ಗೊಬ್ಬರ ರ
ಗೊಬ್ಬರ ಈಗ ನೋಡಿ ಎಮ್ಮೆಯಿಂದ ನಮ್ಗೆ ಪ್ರತಿಯೊಂದರಿಂದನೂ ಕೂಡ ದುಡ್ಡು ಬರ್ತಾನೆ ಇದೆ ಅದು ತಿಂದರು ಕೂಡ ದುಡ್ಡು ಬರ್ತಾ ಇದೆ ಅದು ಹಾಲು ಕೊಟ್ಟರು ಕೂಡ ದುಡ್ಡು ಬರ್ತಾ ಇದೆ ಅದು ಗೊಬ್ಬರ ಇಟ್ಟರು ಕೂಡ ಗೊಬ್ಬರದಿಂದನ ಕೂಡ ರಕ್ತ ಇದು ರೊಕ್ಕ ಬರ್ತಾ ಇದೆ ದುಡ್ಡು ಬರ್ತಾ ತ ಇದೆ ನಮ್ಗಂತರು
ಹೌದೌದು ಬರ್ತ ಬರ್ತ ಸರಿ ಸ್ವಲ್ಪ ಆಮೇಲೆ ಕಾಲ್ ಮಾಡ್ತ ನಾನ
ಹೌದಾ ಸರಿ ಸರಿ